ಹ್ಮ ಹ ಹಲೋ ಹೇಳ ರೀ
ಅದ ಕೇಳಲಾಗಿತ್ತವ ಯಾಕೋ
ಹತ್ತಲಾ ಹತ್ತು ನಿಮಿಷ ಆಗಿತ್ತು
ಹಾ ಹಾ ಬಿಡ ಬಿಡ ಬಿಡು ಬಿಡ
ಹ್ಮ್ ಅದಕ್ಕ ಎಲ್ಲ ಕಲ್ಯಾಣಿ ಕಾಕನ ಹೆಸರು ಹೇಳಿ ಕೇಳಂತೀವ ನೋಡ
ಹ್ಮ ಒಂದ್ಸಲ ಕೇಳತ್ತ ಹೇಳ ಇವ್ರು ಕೇಳಲ್ಲಲ್ ರೂಪ ನಾನು ಕೇಳಲ್ಲ ಅದ್ ಮುಂದಕ್ ಹೋಗಲ್ಲ ಒ್ ಕಕ ಕೇಳತನ ಮಾಡಲ್ ಕೆಲ್ಸ ನಮ್ಮ ಮನ್ಾಗ ಇವ್ರು ಕೇಳಂದ್ರೆ ಇವರು ಕೇಳಲಾರ ಹೋಗ ಯಾರ್ ಕೇಳ್ತರ್ ಅವ್ರ ಮದ್ಲ ಯವತ್ತುತಾಡಲಿ ಯಾರ ಜೊತೆನು ಚಂದಾಗಿತ್ತು
ಹ್ಮ್
ಸ ಆಗಲ್ಲ ಹೋಗಲ್ಲ ಇವ್ರಿಗೆ ಈ ಬಸವವಾಗಿ ಮಾಮ್ಮ ಬಂದಿರ್ ಹಿಂ ಕೇಳಗತ್ತವರು
ಹ್ಮ್
ಅಂತ ಹೇಳ ಹೇಳ ಏನಂತಾರ ಗೊತ್ತ ಹ ಹದು ಕಾಕಾಗ ಮಾತಾಡ ಅವನ ಸರಿ
ಖಿನೇ ಇರ್ತರ ಹೊರ್ದಾಗ ಬಂದ ಮಾತಾಡ್ಬೇಕ್ರಿ ನೀವ್ ಮಾತಾಡ್ಬೇಕಲ್ಲ ಮತ್ ಮನ್ನಿ
ಓ ಇ ನಾ ಮಾತಾಡ್ತಿರ್ಬೇಕೇನ್ರುಪ ನೀ ಮ್ ಮನಿ ಸಲಾನೇನ್ ನಾಕಾಗೆ ಅದ ಚಲಿ ಹಾಕ್ಬಾರತಂತು ಕೂಡ ಕೇಳ್ಬಿಟ್ಟಾರ ಅವ್ರು ನಾಯಕ್ ಹಾಕ್ಕೋಲ್ ಮತ್ತೆಲಿ ಅಯ್ಯನ ಮನ್ನ ಅವಾಗವಾಗ ಕೇಳಿದ್ದಿಕ್ಕೆ ಸಿಟ್ಟಿ ಬಂದನಂತ ಕೇಳಿಲ್ಲಾ ಕಾಕಾ ನಿಸುಮ ಕೂಡ ಅದೆಲ್ಲ ಹಾಗ್ಬೇಕು ನಿಮ್ಂದ್ರೆ ಅವರು ತುಂಬಾ ಕಡಕಿರಿಕಿರಿಮ್ ಮದ್ಲ ಏನರ ಅ್ರ್ರ ನಾವ್ ಆರು ತಿಂಗಗಳು ಮಾಚಿ ಕತ್ ನಾವವು
ಹ
ಅವೌದ ನಮ್ಗೆ ಅನುಷ್ ಕುಮಾರ್ ಬಗ್ ಹೇಳಲ್ವ ನಂಗ್ ಬಟ್ಟತ್ತ ಏನಾರ ಅಂದ್ರೆ ನ ತಡ್ಕೋ ಶಕ್ಯನ ನಮ್ಗ ಇಲ್ಲ
ಅದಕ್ಕೆ ನಮ್ಮಂಗ ಇರ್ಬೇಕಯತಲೆ ಹಾಕಲಕ್ ಹಬಾರ್ದು ಹ್ಮ್ ನಾನು ಮಳೆ ಅದತ್ ಅಂದ್ರೆ ಕೇಳಲ್ಲ ಯಾರಾಗಿನು
ಜರಂಗ್ ದಿಂದ್ರ ಅಂದ್ರನೆ ಆರು ತಿಂಗಳ ಊಟ ಬಿಡವ್ರ ನಾವ
ನಾ್ ಊಟಗಿ ಬಿಡಲ್ಡವ ಎಲ್ಲರೂ
ಹಾಗಲ್ಲ ನಮ್ ಕೈಲಿ ಅಂದ್ರ ಅಂದ್ರ ಜೀವನ್ ಹೋದಂಗ ಆತದ ನಮ್ ಏನಾರ ಅಂದ್ರ
ನಮ್ಮೂನು ಆದಲ್ಲ ತೆ ಕರ್ಕೊ ಆಗಿನ ಪರ್ಕಿಟ್ ಚಟಕೊಂಡ್ರ
ಇಲ್ವಾ ನಮ್ಗು ಆಗಲ್ಲ ಹಂಗಂದ್ರಲ್ಲಾ ಹಿಂಗಂದ್ರಲ್ಲ ನೆನ್ ಬರ್ತಿರ್ತ
ಹ್ಮ್
ಏನ್ ಮಾಡ್ತೀನಿ ಅಷ್ಟ ಈಗ
ಬರಲ್ ಇರ್ತಿವಿ ಅಕಗ ಒಂದ ಕಸರ ಬೈಗ್ ಒಂದು ಎಂಟ್ ಚಪಾತಿ ಮಾಡಿ ಕೊಟ್ಟ ಬಿಡ್ತಿನಿ
ಹ್ಮ್
ಕತ್ಕೋತರಿ ಅದರ ಸಲ ಯಾರ್ ಮಾಡ್ಕೊಂಡಿ ಕಿ ಸಬ್ಸಿ ಪಲ್ಯ ತೊಂದ್ರೆ ಸಬ್ಸಿ ಪಲ್ಯ ಮಾಡ್ತೀನಿ ಮಾಡ್ಯಕಿ ಗಿಟ್ ಕೊಟ್ಟು ಯಾವಾಗ ಆತ ಬಂದ್ಬಿಡ್ತಿಲ್ಲಿ ಮ ಮದ ಇದ್ರದದು ಹಳ್ಳದಲ್ಲ ಮುಂದ ಗುಡಿ ಶಾಂತಿ ಅದ ಇವತ್ತು ಅದು ಮುಡ್ಕೋಳಕೇಶನ್ ಬಂದ್ ಬಿಡ್ತೀವಿ ಮುತ್ತಾರ್ನು ಬಂದಾರ ಶಿವಾನಂದ ಮುತ್ತೇರು
ಕಲ್ಬರ್ಗಗ್ ಹೋಗ್ಯಾರ ಅಂತಲ್ಲ ತಿಕೋರ್ ಬಲ ಅ ಇ ಅವರು ಕೈ ಇ ಬಿರ ತ ನೀರ್ ಹಾಕ್ಲೇ ಅಂತ ಹೇಳ ಕೇಳಸ ಕಸರೋದ ಕರ್ಸರ ಅವರು
ಹ್ಮ್ ಹ್ಮ್
ಯಾಕಂದ್ರೆ ಪಿಂಕು ಅಂದ್ ರಾತ್ರಿ ಶಿವನ ಒಂದ್ ಮುತ್ತವರ್ ಬಂದಿರತ್ತೇಳಿ ಅವರು ಅಲ್ಲಿ ಜಾಗ ತಗೊಂಡಾರಲ್ಲ ಇದ್ರ ಬಲೆಕ ಅಲ್ ತೊಂಡಾರ ಅವ್ರು ನಾವ್ ಮನೆ ಮದ್ವಿಗ್ ಹೋಗಿದ್ದ್ ನೋಡ ಯಾವ್ದಾದ್ರು ಕಲ್ಯಾಣ್ ಮಂಟಪ
ನಾವ ಯಾರ್ ಹೋಗಿವವಿ
ಏ ನಾ ಹೋಗಿದ್ನಲ್ಲ ಕಲ್ಯಾಣ ಮಂಟಪ ಬಂದುವರ್ದಿನ ಯಾದೂ ಕಲ್ಯಾಣ ಮಟಪ
ನಂಗೇನ್ ಗೊತ್ತು
ಯದು ಡಗ್ಗರದದು
ಾಂಗರಗೆನು
ಅಯ ಅಂತ ಗೊತ್ತಿಲ್ಲ ಓಟ ಅಲ್ಲದಕನ್ ಜಾಗ ಅಲ್ಲೇದ ಹ್ ಏನು ಓಟ್ ಅ ಅದಕಿ ಜಾಗ ಯಾಕಂದ್ರೆ ಜಾಗ ನೋಡೋಕ್ ಹೋದಿ ಬರ್ಬೇಕ ಅ ಕರ್ಕೊಂಡು ಒಂದು ಎಲ್ಲರಿಗೆ
ಮದೇ ಎಲ್ಲಾ ಬಂಗಾರ ಮ ತಗೊಂಡ್ರಲ್ಲದು
ಹ್ಮ್ ಬಂಗಾರ ಹ್ ತಳಿಚೆ ನಂದೇದೇನಕಿ ಬಲಕ್ ಇಲ್ಲ ಗಿರಿಿ ಇಟ್ಟಿರೇನೋರು ಬಿಡಿಸಸ್ಕೊ ಬಂದಾಳ ಮನ್ನಿ ತಮ್ಮ ಲಗ್ನ ಟ
ತಾಳ ಚೆ ನಲ್ಲ ಯವ ಆ್ತ ಅರ ಬ ಪಾಟ್ಲಿ ಎಲ್ಲ ಮಾಡ
ಮನೆ ಬಿಡಿಸಸ್ಕೊ ಬಂದಾರ ಪಾಟ್ಲಿ ಯಾಕಂದ್ರ ಪಿಂಕು ಕೇಳದ್ಲು ಪಿಂಕು ಅಂದ ಅಲ್ಲ ಅತ್ತಿ ಬಿಡಸ್ಕೊ ಬಂದಾರ ಪಾಟ್ಲಿ ಅ ಅಂದಂಗಂದಳಕಿ ನ ಹೆದ್ರಿ ಬಂಗಾರ ಬಿಡಸ್ಬೇಕಂದ್ರೆ ಯಾವ್ ಬಿಡ ಅತ್ತಗ ಒಂದು ತಾಟ್ಲಿ ಬಿಡಿಸಿ ಕೊಟ್ರಂದೇನೆ ಬಿಸಕ ಕೊಟ್ಟ ನಿಂತ ತಮ್ಮ ಅಲ್ಲ ತಿಳಕಿ
ಹ್ಮ್
ಹ್ಮ್
ಎರ್್ದಡೆ ಸರ ಹವು
ಒತ್ತಿ ಇಟ್ಟಿರಂದ್ರಕ್ಕೆ ನಮ್ಮ ತಳಿ ಚೆ ಎ ತಗಿನ್ಕುದು ಹ ಬಿಡಿಸಕೊಂಬಂದಾರ ಹ್ಮ್
ಹ್ಮ್ ಹ್ಮ್ ನಿ ಮತ್ತ ಇಟ್ಟು ಮತ್ತ ಐದಾರ ವರ್ಷ ಮೇಾಲ ಐತವ್ರು
ಹ್ಮ್ ಅವಾಗ ಜಗ ತೋಟಾಗ ಇಐತಾರ
ಅದೇ ಐದ ವರ್ಷ ಐದಾರು ವರ್ಷ ಮ್ಯಾಲ ಇಯತ್ತು ಅವಾಗೆ ನೋಡಿಿನ
ಒಂದದ ಐದ್ ವರ್ಷ ಆಗಿರ್ಬೇಕ ಅವ್ರೇಟ್ು ಹ್ಮ್
ಆ ಬಡ್ಡಿ ಕಟ್ಟದ್ರ ಹೊಸ ಬಂಗಾರ ಬರ್ತಿತಿ ಹ್ಮ್್ಮ ಹ್ಮ
ಬಡ್ಡಿ ಒಂದು ಪರ್ಸೆಂಟ್ ಇರ್ದೆ ಬ್ಯಾಂಗ್ನದು
ಹ್ಮ್ ಬಾಗನಾಗ
ಹ್ಮ್ ಬೆಣ್ಣಗೆ ಇಟ್ಟಿರ್ತಾರ
ಹ್ಮ್ ತನಾನ ಯಾದ್ರ ಆಯಲಿ ಕ
ಾನಾ ಮಕೊಂಡಡೆ ಈಗ ತು ಈ ಮಕೊಂಡಡಡೆಕ್ಕೆ
ಏ ಅಬಸಗ ಕೊಡ್ಬೇಕಕ್ಿಲ್ಲ ಕೀಗಿ
ಈಗ ತ್ರೀ ಮುಕೊಂಡ ಚಾರಕ್ಕೆ ಮುಕೊಂಡುಳ
ಿಕ
ನಾ ಅರಕ್ ಏಳ ಟಮನ ಹಾಕಾ ಕೊೊಂಡ ಓದಿರ ಮುಂಜಾನೆ ಎಡ್ ಓಿ
ಹ್ಮ ಊರ್ ಒಂದ್ ಕಡೆಗ ಇದ್ರ ಇದ ಒಂದ್ ಕಡೆಗಳಲ್ಲ ತಾಯಿ
ಆಮ್ಮತ್ ಓದ ಹಂಗಗೆರ್ತದ ನಸನ ದೋತಾರ ಎಲ್ಲ ಕೊಟ್ಟ ಎರಟನ ಎದೋತಾರ
ಅದಕ್ಕೆ ಇಂಗ್ಲೀಷ್ ಮಡಿಯಂ್ ಓ್ ಬರ್ಬಾ ಅದು
ಯಾಕಂದೆ ಮುಂಜಾನನೆ ದೋದಳೆ ಎಾರ ಬಿಟ್ಟ ತೊಂಡ ಎ್ದಳ ಎ್ರ್ಕಿ ನ ಆರವರೆಗೆ ಹೇಳ್ಬೇಕಾರೆಕ ಮತ್ ಮಕ್ಕೊಂಡಳ ನೋಡು
ಇರ್ ತಲಿ ಓಡ್ಸ ಬಂದ್ವಂದ ಗಾ ಗಾಡಿ ಕಲ್ತ್ರರ್ ಮುಗ್ದ ದ್ತದಲ್ಲ
ಯಾರಿಗೆ ಎದ್ರಾಗ ಇಂಟೆಸ್ಟ್ ಇರ್ದೇ ಕಲಿತದ ರೂಪ ಏನ್ೋರ್ ಮಾಡ್್ರ ನೀ ಯಾವ್ದ ಕಲೀಲಿಕ್ಕೆ ಆಗಣದದು ಆಸಕ್ತಿ ಅಂದ್ರೆ ಕಲೀಲಿಕ್ಕೆ ಆತದ್ ಮನುಷ್ಯಾಗ ಆಕೆ ಇಂಟ್ರೆಸ್ಟ್ ಇಲ್ಲ ಗಾಡಿ ಕಲಿಯೋದು
ಈ ಟು ಟುತ್ತೆ ಒಂದು ಡ್ರೈರ್ ಇದಕೊ ತಿರ್ಗಡೆ
ಹಾ್ಕೆ ಹಂಗೆ ಅಂತ ಹೆಚ್ಚ ಕಡೆಮ ಮಾಡ್್ರವ ಇ
ಹ್ಮ ಅ ಪ್ರ ಇದ ಆಾಗದಲ್ಲ ಒಬ್ ಬಕಿ ಹ್ಮ್ ಪ ಶ್ಯಳಲ್ಲಕ್ಕನ ಕತ್ತ
ಈಗನ್ ಬರ್ತದೆ ನಕಿರು ಬರಲ್ಲ
ಅ ಓತಾರಲ್ಲ ಇಬ್ರು
ಶಕ್ಕೆ ಚಂದ್ರ ಆನ ಚ ಆ
ಹ್ಮ್ ಏನ್ ನೀವನು ಅಡ್ಗನ ಮಾಡ್ಲತ್ತರ್ಸಿದಾ
ನಾ ಕಾಕಾಯ್ತು ನಾಸಗಸ ಮಾಡಲ್ವ ಅಡ್ಡಿಿಗೆ ನಮ್ದ್ಸಿದ ಮತ್ತತ್ ಅಡ್ಗೆಿ ಪಡ್ಿಗೆ ಯಾರ ಮಾಡ್ಕೋ ಆಯ್ತ ಅವರು ಒಂದಸಲ ಉ್ಣ್ರಂದ್ರೆಾತ್ರಿೇ ಉಣ್ತಾರೆ ನಾ ಎಷ್ಟ ಸುಮ್ ಹೊಟ್ಟೆ ತುಂಬಲ್ಲ ರೊಟ್ಟಿ ಉಂಡ್ರಂದ್ರೆ ಶ ಅಂತ ನಾನನ್ ನಿಚಿಂತೀಿ ರೊಟ್ಟಿ ಮಾಡಿಬಿಡ್ತನ ಉಳ್ಳಳಾಗಡೆ ಇದು ಟಮಟ ಹುರ್ಲಿಿತ್ತಿನ ಟಮಟೋ ಕಸತ್ ಟಮಟ ಇದು
ಹ
ಹಾಕೆ ಉಳಾಗಲಿ ತಂದರ
ಹ್ಮ್
ಿ ಮಾಡ್ತೇನೆ ನವು
ಹ್ಮ್ ನಾನು ಬಾಂಡೆ ಚಳದವಾಗ ನಿನ್ ತೊಳಗಿದ್ದಿರ ದುಡ್ಗಿದ್ದು
ಹ್ಮ್
ಅ ಅ ಈಗ ಹೋಗಿ ಅಡ್ಗಿನ ನಿಂದಿರ್ತ್ತೆ ಈ ನಾಯಿ ಸರ್ಸಿ ಪಲ್ಯ ಒ್ ಉಣಾಲ ಹಾ ನಂದು ಕಿರಿಕೀರಿ
ಹ್ಮ್ ವಸನ್ ಬರ್ತ ಮ ಸಸಿ ಎಲ್ಲ ಕ ಏ ವಸನ್ ಕದಂಗ ಆಲ್ಲ ನ ಹಂಗ ಬ ನಾ ಅರ್ಜೆಂಟಗ ಅದೇ ಮಾಡ್ಕೊಂಡು ಹೋಗಿದ್ದ್ ಬನ್ನ ಹೋದಾಗ
ಹ್ಮ ಮೆತ್ತೆ ಪಲ್ಲ ಕುುಂಡ ಪಲ್ಲೆ ತಂದಾನ ಹ್ಮ ಏನ್ ಮಾಡ್ಬೇಕ ಬಸವನ ನಾಗಣನ್ ನಾಗಣನ್ ಹೊಲ್ದ ಖನಪ್ರ ಒ್ಾಗಣ ಹಾಕಿ ಅನಂತ ಪುಿಲ್ ಮೆಂಿಪ ಪಿ ಸಬ್ಸಿ ಪಲ್ಯನ ಮೆಂಿ ಪಲ್ಯ ಆದಂಗ ಕಾಣಲ್ಲ ಹ್ಮ್ ನೋಡಿ ಇವ್ ಹೇಳ್ಯದ ಇವ ಎಲ್ಲಾ ಮಾಡ್ತಾರ ಮತ್ ಬಯ್ಯದ ಬೈದಾರ ಹೇಳ್ತನ್ ನಮ್ಗ ಒಂದ್ ಮಾತಾರ ಹೇಳೇನ ಹ್ಮ್ ಇವೆಲ್ಲಾ ಮಾರ್ಕೊಂತತ್ತು ನಗ
ಆ
ಇವೆಲ್ಲಾ ಮಾಡಾರ್ಕೊಂಡು ತಿಂತಾನ ಮತ್ತತ್ ನಾ ಏನ್ ಮಾಡಡತ್ಕಳ್ತ ಹ್ಮ್ ಹೊಸ ಮಂದಜಾಲಕ್ಕೆ ಇವರು ಎರಡು ಹುಡುಗರು ಕುಡಿಯಲ್ಲ ಹ್ಮ್ ನಾವೇ ನೀವು ಪುಂಡಿಪಲ್ೆಯನ ಹೆ ಮಾಡ್ತರಾ ನಾ ಇಲ್ಲಿ ಮಾಡ್ಲ ಅದ ತುಂಡಿ ಪಲ್ಲನೇ
ಈ ಹುಳ್ಳು ಕ ಮಾಡ್ಕೊತೇನಲ್ಲಾ ನಾ ಮಾಡ್ರ್ಖಂಡಪಲ್ಲ ಮಾಡ್ ಬಿಡು ಅದ ಮನಾರ ಅ್ರ ತೀರಾಟ ಎತ್ತಿನ ಇ ತೀರಾ ಕಡಿಮೆ ಇ ಮೀಡಿಯಮ ಆಗ ಮಾಡೋೇನ ಯಾವ್ದು ಇದ್ರರ್ಲ ಕೇಳ ಅದ ಒಂದ್ ಟೈಮಿಗೆ ಆಗ್ತದ ನಾ್ ಮುಂಜಾನೆ ಒಂದ್ಟಮಿಗೆ ಹೋಗ್ಿನ ಉಳಿತದ ಬಾ ಮನರ್ ಮಾಡಿ ಮಧ್ಯಾಹ್ ಉಣಲ್ ನಮ್ಮ ಮನಾಗ ಯಾರು ಉಣಲ್ ರೂಪಾ ನಮ್ಮ್ ಮನೆ ಮುಂಜಾನೆ ಈಗ ಎಲ್ಲ ಹ ನ ಮ್ಯಾಹ್ ಉಂಗಿಲ್ಲ ನಮ್ಮಲ್ಲ ಗೊತ್ತ ಯಾರುಏನು
ವಿಚಾರ ಮಾಡಿ ಹೇಳ್ರಿ ನೋಡ ಈಗ ಹೇಳ ನೀವು ಸಾಲ್ತದಂದ್ರನ ಬರೀ ಸಬ್ಸಿ ಪಲ್ಯ ಮಾಡ್ೇನಿ
ಹ್ಮ್ ಸಬ್ಜಿ ಪಫಲಾನೆ ಮಾಡಿ ಸಾಕು
ಸಾಲ ಅಂದ್ರ ಅಂದ್ರ ನಾವು ಪುಂಡಿ ಪಲ್ಯನ ಮಾಡತನಕಿ ಯಾಕಂದ್ರೆ ಕಾಯಿ ಸಬ್ಸಿ ಪಲ್ಯ ಉಳಲ್ಲ ಅದಕ
ಹ್ಮ ಮತ್ತ ಆಗ ನ್ ಕುಡ್ತಿಗ
ಅಕಿ ಪಲ್ಲ ತಾರ್ಷಿ ಏನ್ ಎಸತೋಗ ಮಾಡಂದ ಮುಂಡೆಪಲ್ಲ ಉಂಡರನು ಯಜೂರಿ ಚದತ್ತಕ್ಕೆಿ ಹ್ಮ್
ಆಯ್ತ ಆಯ್ತ್ ಪತ್ರಿಿ ಪಲ್ಲೆ ಮಾಡನ್್ರೀ ಅದೇ ಮಾಡ್ ಪತ್ತಿ ಪಾಲ್ಯನೇ ನಾವು ಪುಂಡಿ ಪಾಲ್ಯ ಮಾಡೀನಿ ಹೇಂಗಿದ್ದ್ರಿ
ನಿಮಗೂ ಸೇರ್ಸೆ ಮಾಡ್ತೀನ ಒಂದೆ ಹೆಚ್ಚಿಗೆ ಮಾಡ್ಲಂದ್ರ
ನ್ವು ಮಾಡ ಒಂ ಚೂ ಕಟದಿ
ನಿಮ ಸಂಜೆೆಗೆ ಆತು ಹ್ಮ್ ಸರಿ
ಮ ಮಾಡಬಟ್ ನಾನು ಕುಂಡಿ ಪಲ್ಕ್ ಹಾಕಿ ಇದ ಹುರ್ಲಿಗತೇನೆ
ನಾನು ಚ ಚಪಾತಿ ಮಾಡ್ತೇಿವತ್ತ ಚಪಾತಿ ಮಾಡ್ಕಡ್ತೀನಿ
ಹ್ಮ್ ಅ ಮಾಡ
ಹ್ಮ್
ಹ ರಜೆ ಇವತ್ತು ಸ್ಕೂಲ್ ಎಲ್ಲರ್ಗ ಹಾಗ ಸ್ಕೂಲ ಕಾಲೇಜ್ ಎಲ್ಲಾ ರಜೆ ಇವತ್ತು
ಹೋಗಿಲ್ಲನು ಗಾಡಿ ಕಲೀಲಿಕ್ಕ
ಓ ಮುಂಜನೆ ಹೋಗಿ ಗಡಿ ಕಲ್ತ್ ಬಂತತ್ರಿ ಮುಕೊಂಡ್ ಮತ್ತ್
ಒಡ್ಡೆ
ಹ್ಮ್ ಐದಕ್ಕೆ ಎದ್ದು
ತುಂಬಾ ಚಿತ್ರ ವಿಚಿತ್ರ ಹರ ಒಬ್ಬರು ನೋಡಿದ್ರ ಹಿಂಗ ಒಬ್ಬರು ನೋಡಿದ್ರ ಹಾಂಗ
ಅಯ ಅಂದ್ರೆ ಅಷ್ಟೋತ್ ನಾಗ ಮಂದಿರಲ್ಲ ಕಾಲಿಬೋಧು ಅಂತ ಹೋತನವ ಐದಕ್ ದಿನ ಎದ್ದು ಎಲ್ಲಿ ಬಂದ್ರ ನ ಕೇಡು ಕತ್ತನವಾ ಐದಕ್ಕೆ ಎಡ್ಡಿ ಹೋಗಿ ಕಲ್ತ ಬಂದು ಸ್ಕೂಲಿಗೆ ರಜೆ ರೆಡಿ ಆಗ ಹೋ್ತಿದ್ದ ಮತ್ತೆ ಸ್ಕೂಲ್ ಸೂಟೆಲ್ಲ ಬಂದ್ ಮಲ್ಕೊಂಡನಾ ಮತು
ಹ್ಮ್ ಹ್ಮ್ ಹಾಗ ಏನ ಎಏಷ್ಟ ವರ್ಷ ಇನ್ನ ಎಏಷ್ಟ ತಿಂಗಂಗಳ ಮಾತ್ರ ಒಂದು ಹದಿನೆಂಟು ವರ್ಷ
ಏನಾ ಹೋದ್ ತಿಂಗಳಾರ ಮುಗ್ದದ ಇನ್ನ ಅವನಿಗೆ ಹದಿನೇಳು ವರ್ಷ
ಈಗ ಹದ್ನೆಂಟ ರನ್ನಿಂಗ್ ಆಯ್ತಿ ನಡಿತದನಗ್ ಹಾಕತೇಳ ಲೈಸನ್ಸ್ ಬರ್ತದಲ್ಲ
ಇನ್ನ ಹತ್ತು ತಿಂಗಳು
ಹಾ ಅದ್ರ ನ
ಹಾ ಹದಿನೆಂಟ್ ಮುಗಿಬೇಕ ಅವನಿಗೆ ಈಗ ಎರಡು ತಿಂಗಳು ಮುಗುದು ಹದಿನೇಳು ಮುಗು ಹೋದ ಈ ತಿಂಗಳು ಪೂರ್ತಿ ಮುಗೀತಂದ್ರ ಇನ್ನ ಹತ್ತು ತಿಂಗಳು ಉಳಿತದ ನೋಡು ಬರೊಬರಿ ಅವನಿಗೆ ಹದ್ನೆಂಟು ಮುಗಿಲಕ್
ಹ್ಮ್
ಅವನಿಗ್ ಹದಿನೆಂಟು ಛಲೋ ಅದ ಅಕಿಗೆ ಇಪ್ಪತ್ತು ಚಲೋ ಅದ
ಹ್ಮ್
ಇನ್ನ ಒಂದ್ ವರ್ಷ ಹಂಗೂ ಇಂಗೋ
ಲೈಸನ್ಸ್ ಬಂತಂದ್ರ ನಡತದ ನೀ ನಡಸ್ಲಿಕ್ ಎಲ್ಬೇಕಲ್ಲಿ ಗೇರ ಹಾದು ಗೊತ್ತಾಗಲ್ಲ ಅದು ಹಾಕು ಅದು ಹಾಕು ಅತ್ತರ್ತಾರ
ಸ್ವಲ್ಪ ಕನ್ಫ್ಯೂಸ್ ಅದ ಆದ್ರೂ ಕರೆ ನಡ ಕರೆಕ್ಟ್ ನಡೆಸ್ತಾನಂತ ಅವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ಅವನೇ ಹೊಡ್ಕೊಂಡ್ ಬರ್ತಾನ ಈಗ ನಿನ್ನೆ ಎಲ್ಲಿೇಳ್ ಇಲ್ಲಿ ಹಡಗಲ್ಲಿ ಅವನೇ ಹೂಡ್ಕೊಂಡ ಬಂದವನೇ ನಿನ್ ಕುೂಡ್ತಿ
ಏನೇನಪ ಗೊತ್ತಿಲ್ಲಾ
ಹ್ಮ ಇವರೇ ಅಂದ್ರ ಅಡ್ಗಲಿ ನಾವ ತಗೊಂಡ್ ಬಂದವ ನೋಡ
ಹ್ಮ್ ನಿಮ್ ಮನಿ ಬದದಾವ ಇಾಗ ಕಾರ್ ಕೊಡ ಹೋಗ್ತಿತ್ತಂತ ಅವ ಮಾರತ್ ಹೇಳ
ಮಣಿಿವಾಜುದಾವ
ಯಾರ್ ಮಾಡ್ತಾರದಂತ ಕೇಳಕತ್ತಾನ ಹ್ಮ್ ಬರೆದ ಷ್ಟವಸಸಲ್ಲ್ಮ ಒಂದ್ ನಿಮಿಷ
ಆಯ್ತು ಈ ಕಟ್ ಮಾಡಕತ್ತ ಇದು ಆಮೇಲೆ ಹಚ್ಚಕತ್ತತ್ ಮತ್ತ ಒಂದ್ ನಿಮಿಷ ಎರಡ್ ನಿಮಿಷದಕ್ ಮತ್ತ